ಹಲೋ
ಹೆಲೋ
ಹಲೋ ಹಾ ಕಸತ್ಯ ಹೇಳು
ಎಲ್ಲಿ ಆರಾಮ್ದೀರಾ
ಆರಾಮಿದೀವಿ ನೀವು
ನಾ ಆರಾಮದೆ
ಎಲ್ಲಿರೋದು ಹಾ
ಹೆಲೋ
ಹಲೋ
ಇರು ಸರ್ ಟೀ ಹಾಸ್ಪಿಟಲ್
ಯಾವ ಹಾಸ್ಪಿಟಲ್
ಇಲ್ಲಿ ಗವಿ ಸಂಜೀವಿನಿ ಹಾಸ್ಪಿಟಲ್
ಎಷ್ಟ ವರ್ಷ ಆಯ್ತೆ ಹೊರ್ಕೋಕ
ತ್ರೀ ಇಯರ್ಸ್
ತ್ರೀ ಇಯರ್ಸ್ ಎಜುಕಷನ್
ಎಜುಕೇಶನ್ ಎಜುಕೇಶನ್ ಕಂಪ್ಲೀಟ್ ಆಯ್ತು
ಏನು ಮಾಡೆ
ಜಿ ನೀ ನುರ್ಸಿನ್
ಹಲೋ ಹಲೋ ಹಲೋ
ಹಲೋ
ಹಾ ನಾನು ಇಲ್ಲೇ ಇದ್ದೀನಿ ಓದ್ತಾ ತಾ ಇದೇನೆ ನಾನು
ಏನು ಓಡಾಡೇರ
ನಾ ನರ್ಸಂಗ್ ಓದತೆಡೆವೆ
ನುರ್ಸಿನ್
ಹ್ಮ ಹ್ಮ್
ತ್
ಅಂದು ಚಂದ್ರಮುಖಿ ಸ್ಕೂಲ್ ಅತ್ ಮಾಡಿಸಿಲ್ಲ ಉದರ್
ಹೂ ಹೌದಾ ನಾವು ಬೆಂಗಳೂರು
ಹ್ಮ್ಮ
ಮತ್ತೆ ನಿಮ್ ಕಡೆ ಎಲ್ಲಾ ಚೆನ್ನಾಗ ಐತಾ ಎಜುಕೇಶನ್ ಹಲೋ
ಹಾ ಹೇಳ್ರಿ ಎಲ್ಲಿ ಮುಗಿಸಿರಿ ಎಜುಕೇಶನ್ ಸನಾನಾಗೈತಿ ಬೆಂಗಳೂರು ನೂ ಮುಗಿಸೇನೆ
ಹೌದು
ಹ್ಮ್ ಹ್ಮ್ ಯಾವ ಕಲೇಜ
ಬೆಂಗಳೂರುರಲ್ಲಿ ಚಂದ್ರಮುಖಿ ಕಾಲೇಜು
ಬಂಗೋಳೇ
ಬೆಂಗಳೂರಲ್ ಐತೆ
ಇಲ್ಲ ನಾನ್ ನೋಡಿದ್ದೇನೆ ಇಲ್ಲ ಇಲ್ಲಿ
ಆಯಿತೇ ನೀವ ನೋಡಿಲ್ಲ
ಏನ್ ಕೋರ್ಸ್ ಮಾಡಿದರು
ಹೇಳುದ್ನಲ್ಲ ಜಿ ಏನ್ ಎಂ ನರ್ಸಿಂಗ್ ಅಂತ
ಜಿ ಎನ್ ಎಂಆರ್ ಸಿಂಗ್ ಮಾಡಿಲ್ಲ ಸುಳ್ಳ ಹೇಳ್ತಾ ಇದ್ಯಾ
ಎಂ ಬಿ ಬಿ ಎಸ್ ಮಾಡಿದೀನಿ
ಎಂಬಿಬಿಎಸ್ ಮಾಡ್ದಂಗ ನೀನು
ಹ್ಮ
ಎ ಬಿ ಬಿ ಎಸ್ ಮಾಡಿದಾರ ಇಲ್ಲಿ ಯಾಕೆ ಮಾಡ್ತೀರ ನೀವು ಡಾಕ್ಟರ್ ಹಾಕ್ತಿದರು
ಮೇಲ್ ಡಾಕ್ಟರಿಗೆ ವರ್ಕ್ ಮಾಡ್ತೀನಿ
ಆಫ್ಟರಲ್ ನಿನ್ ಸಿಸ್ಟರ್ ನೀನು
ಅಯ್ಯೋ ಡುಪ ಆಸ್ತಿ ನೋಡಿ ನಿಮ್ಗೆ
ಹ್ಮ್ ಹಾಕಿ ನೋಡ್ತೆೇನೀ ನಾನು ಹ ಸೂರ್ಯ ಎದುರೋ ಹಾ ಕಾಯ್ ಮುಗಿದ್ರೋ ಹೆಂಗಿತ್ತು ಎಲ್ಲಾ ಎಜುಕೇಶನ್ ಇಂದು ಫ್ಯೂಚರ್ದು
ಚೆನ್ನಾಗತೆ ನನ್ ಗೌರ್ಮೆಂಟ್ ಸೆಟ್ ನಿಮ್ದು
ನಂದು ಗೌರ್ಮೆಂಟ್
ಮತ್ ಎಲ್ಲಾ ಹೆಂಗಿದೆ ನಿಮ್ ಕಡೆ ಕ್ಲೈಮೇಟ್
ನಮ್ ಕಡೆ ಎಲ್ಲಾ ಇದೇನು ಮಳೆ ಬರೋ ವಾತಾವರಣ ಆಯ್ತು
ನಿ ಸೈಡ್ ಎಷ್ಟು ಕೊಡ್ತಾರ ಪೇಮೆಂಟ್
ಮಂಸಾರನು ಪಾಳಲ್ಲ ಅಂದಗೆ ಐದು ಅತ್ತು
ಅಷ್ಟೇ ಕೊಡ್ತಾರ ನಮ್ ಸೈಡ್ ಬನ್ನಿ ಬೆಂಗಳೂರು ಸೈಡ್
ನಿಮ್ ಸಟ್ ಎಷ್ಟು ಕೊಡ್ತಾರೆ
ನೈಟಿ ಫೈವ್
ದೀಪ ಹಿ
ಅಬೊ ತರ್ಟಿ
ಹ್ಮ್ ಹ್ಮ ಡ್ಯೂಟಿ ಹಲ್ಲಿ ಆಗರ್ತಾನ
ಎಟ್ ಅವರ್ಸ್
ಹ್ಮ್ ಹ ಡಬಲ್ ಟೈಮ್ ಡಬಲ ಅಮೌಂಟ್
ಹ್ಮ
ಎಸ್
ಅರ್ಜೆಂಡಾ ಬೆಂಗ್ಗಳೂರು
ಅಲ್ಲ
ಏನ
ಹಲೋ
ಹಲೋ
ಡಬಲ್ ಡಡಿಟ್ ಮಾಡಿದ್ರ ಡಬಲ್ ಅಮೌಂಟ್
ಹಾ ಡಕಲ ಮಾಡಂತ ಇಲ್ಲ ಅಲ್ಲಿ ಅವ್ರ ಅವ್ರ ಜೊತೆ ದೊಡ್ ಡಾಕ್ಟರ್ ಇರ್ತಾರ ಇರ್ಲಿಾ
ಹ್ಮ್
ಅದ್ ಜೊತೆ ಮಾತಾಡ್ಬೇಕಕ್ತ ನಿಮ್ಗೆ ಯಾವ ತರ ಡ್ಯೂಟಿ ಇಷ್ಟಮ್ಮ ಆತರ ಅವ್ರ ಜೊತೆ ಮಾತಾಡ್ಬೇಕು ಅವ್ರರು ನಿಮಗೆ ಅಡ್ಜಸ್ಟ್ ಮಾಡ್ಕ ಕೊಡ್ತಾರೆ
ಅದ ನಮ್ ಇಷ್ಟ ಅಲ್ಲ ಡಬಲ್ ಡಿಸೈನ್ ಮಾಡ್ಬೋದು ಸಿಂಗಲ್ ಡಿಸೈನ್ ಮಾಡ್ಬೋದು ಹ್ಮ್ ಹೌದಾ ಅದ ಡಬಲ್ ಏಟ್ ಆದ್ರೆ ಡಬಲ್ ಅಮೌಂಟ್
ಹಾ ಡಬಲ್ ಪೇಮೆಂಟ್
ಹ್ಮ್ ಅದಕ್ಕೆೇಳಿದ್ದ ನೀನಯಾಕ್ ನ್ೋಡ್ ಮಾಡ್ತೀ
ನಾ ಒಂದೇ ಡ್ಯೂಟಿ ಮಾಡ್ತವಿ
ಹಾ ದೀವತಿ ಮರೆಂಗಿ ನೈಟ್
ಇಲ್ಲ ಇಲ್ಲ ಮೋರ್ನಿಂಗ್ ಹ ತ್ರ್ರೀ ಓ ಕ್ಲಾಕ್
ಸೇಕ್ವಾ
ಹ್ಮ್
ಹ್ಮ್ ಸಳ್ಳ
ಹ್ಮ್
ಸುಳ್ಳ ಹೇಳ್ತಾ ಇದ್ದಾರ ನೀವು
ಏನ
ಸುಳ್ ಹೇಳ್ತಾ ಇದ್ದೀರಾ
ಮತ್ತೆ ಏನ್ ಹೇಳ್ಬೇಕು ನಿಮ್ಗೆ
ಸ್ಯಾಲ್ರಿ ಎಷ್ಟ ಕೊಡ್ತಾರೆ
ಸ್ಯಾಲರಿ ನ
ಹ್ಮ್
ಟ್ವೆಂಟಿ ಥೋಕ್ಸ್ಯಾಂಡ್
ಕಂಡ್ತಿ ತನಕ ಇವಾಗ ಟ್ವೆಂಟಿ ಫೈವ್ ಅಂದರಿ ಟ್ವೆಂಟಿ ನನ್ ಹಲೋ
ಹನು
ಕಿಸಿ ಬೇಡ ದವು ಆಗ್ಲಿ ಟ್ವೆಂಟಿ ಫೈವ್ ಅಂತ ಹೇಳ್ದೆ ಈಗ ನೋಡ್ರ ಟ್ವೆಂಟಿ ಅಂತೆ
ಅದು ಎಲ್ಲ ಕಟ್ಟಾಗಿ ಅಷ್ಟು ಬರುತ್ತೆ ಅದು ವರ್ಷದೊಳಗೆ ಅದೆಲ್ಲಾ ಇದಕ್ ಬ್ಯಾಂಕಿಗೆ ಹೋಗುತ್ತೆ ಮೆಕ್ಕಿದ್ದು
ಹ್ಮ ಹ್ಮ್ ಪಿಫ್ ಕಟತ್ತ
ಪಿ ಎಫ್ ಅದೆಲ್ಲ ಕಟ್ಟಬಟ್ಟ ಹಂಗ ಹೋಗ್ ನಾನ ಎಲ್ಲ ಸೇರ್ಸ ಟ್ವೆಟ ಫೈವ್ ತೌಸಂಡ ಅಂತ ಹೇಳ್ದನ ನಿಮಗೆ
ಎಲ್ಲಿ ಇರೋದು
ಹ್ಮ್ ನೆಲ್ ಮಂಗ್ಲ
ಎರ್ವಾಂಗಾ ಯದೋಮ
ನೆರ್ಮಂಗಲಲ್ಲಿ ಗೌವಿ ಸಂಂಜೀವಿನಿ ಹಾಸ್ಪಿಟಲ್ ಆಮೇ ಬೆಂಗ್ಗಳೂರಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರು ಮತ್ತೆ ಅಷ್ಟು ದೊಡ್ಡ ಹಾಸ್ಪಿಟ್ಲ್ ಅಂದ್ರೆ ನಮ್ದೇ ಇರೋದು ವಿಿಸಿಿಟ್ ದ ಬೆಂಗ್ಳೂರು ಆಂಡ್ ನಮ್ ಹಸ್ಪೆಟಲ್ ಓಕೆ
ಹೂ ಐಸ್ ದ ನೇಮ ಫ್ ಡಾಕ್ಟರ್
ಮತ್ತೆ ನ ಇನ್ಫರ್ಮೇಷನ್
ಎಸ್ ಡಾಕ್ಟಾರ್ನ ಯಾರ ಹೆಸರಿ ಹೇಳ ಹೆರಿ ಹೇಳಿ ಟಸ
ನನ್ನ ಹೆಸರಾ ನನ್ನ
ಡಾಕ್ಟರ್ ನೇಮ್ ನಿಮ್ಗೆ ಹೆಸರಲ್ಲ ನಿಮ್ ಡಾಕ್ಟರ್ ಗಿಡ್ಡ
ಡಾಕ್ಟರ್ ಬಸಯ್ಯ ಕಲ್ಮಠ ಅಂತ ನಮ್ಮ ಹಾಸ್ಪೆಟಲ್ ಸರ ಹೆಸರು
ಹ್ಮ
ಬಂದಬೇಕ
ಯಾವ್ ತರ ಹಾಸ್ಪಿಟ್ಲ್ ನಿಮ್ದು ಯಾವ ತರ ಹಾಸ್ಪಿಟ್ಲ್
ಯಾವ್ ತರ ಎಲ್ಲಾ ತರ ಆಸ್ಪಟ್ ಎಲ್ಲಾ ತರನ ನೋಡ್ತಾರ್ ನಮ್ ಸಾರ್ ಆಯುರ್ವೇದಿಕ್ ಮೇನ್ ಸ್ಪೆಷಲಿಸ್ಟ್ ಅಂದ್ರೆ ಆಯುರ್ವೇದಿಕ್
ಹಾ ಹೌದ ಮತ್ತೆ
ವಿತ್ತ ಕಿಡ್ನಿ ಸ್ಟೋನ್ಸ್ ಗೆಲ್ಲ ಸ್ಟೋನ್ಸ್
ಲಾಡಸ್ನ್ಸ್
ಹಾ
ಹಾ ಮತ್ತೆ ರೋಹಿತ್ ಎನ್ ಮಾಡ್ತಾನ
ಆವರ ತಿಂದು ತ್ರಿ ಇರತನ್
ನೀ ತಂದಿದ್ ಎಲ್ಲಿ ಆದ
ಅವ್ರ ವೈಫಾ ಅವರು ಕೂಡ ಡಾಕ್ಟ ಡಾಕ್ಟರ್ ಅವರು ಹೌದ ಬಂದ್ಬಿಟ್ಟು ಹ್ಮ್ ಅಲ್ಲಿ ಕೊಪ್ಪಳದಲ್ಲಿ ಕಣ್ಣಿನ ಆಸ್ಪತ್ರೆ ಅವ್ರುದು
ಹ್ಮ್
ಅವರು ಗೌರ್ಮೆಂಟ್ ಡಾಕ್
ಗೌರ್ಮೆಂಟ್ ಡಾಕ್ಟರ್
ಹ್ಮ್ ಕಣ್ಣಿನ ಡಾಕ್ಟಟ್ರು ಗೋರ್ಮೆಂಟ್ ಡಾಕ್ಟರು
ಒ ಬಸ ಗುಡ್ ಪರ್ಸನ್ ಬೆಟ್ಟ ಹಾ ಒಂದು ಗಡ್ ಪರ್ಸನ್
ಗುಡ್ ಪರ್ಸನ್
ನಾಟ್ ಬ್ಯಾಡ್ ಕ್ವಾಲಿಟಿ ಕವ ಇಲ್ಲ ಬ್ಯಾಡ್ ಕ್ವಾಲಿಟ
ನಿಮ ಸರ್ ಹೆಸರು
ನಮ್ಮ ಸರಸರಲ್ಲ ನಾಗಲ್ಲಿ ಹೋಗಲ್ಲಯಿನ್ನು
ವರ್ಕ್ ಮಾಡ್ತಿಲ್ವಾ ಬನ್ನಿ ಹೆಂಗಿದ್ರೆ ಹಾಸ್ಪಿಟಲಲ್ಲಿ ವೇಕೆನ್ಸಿ ಇದ್ರೆ ವರ್ಕ್ ಮಾಡಿ
ಹಾ ಎಷ್ಟ ಕೊಡ್ತಾರೆ ಫಸ್ಟ್ ಸ್ಟಾರ್ಟಿಂಗು
ಟಿಂಗ್ ನಿಿಂದೆಲ್ಲ ಓದಾಡ್ ಮುಗಬಟ್ರೆ ಹಂಗೆ ಇ
ಹಾಯ್ದ ಮುಗದಿಲ್ಲ ಎನ್ನ ನಮ್ಮದಿನು ಹ್ಮ
ಹಲೋ
ಮುಂದೆ ಹೇಗಿದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೆಂಗ್ ಕಾಣಬಾರ
ಇಗ ಅವೆಲ್ಲ ಕೇಳಬಾರದು
ಹ್ಮ
ಬತ್ತೆ
ಮತ್ತೆ ಹೇಳ ಮತ್ತೆ ಹೇಗಿದೆ ಲೈಫು ಹ್ಮ್
ಏನು
ಹೇಗಿದೆ ಲೈಫ ಅಂದೆ
ಲೈಫ್ ಚೆನ್ನಾಗೈತೆ ನಿಮ್ದ
ನಮಗೆ ಓರವಹೊಡಿದು
ಅಯ್ಯೋ ಏನಕ್ಕೆ
ಸುಮ್ನೇ ಹಾಗೆ
ಅ ಇನ್ನು ಎಜುಕೇಶನ್ ಓದತಾ ಇದ್ದೀರ ಎಲ್ಲಾ ಹಂಗೆ ಅನ್ಸುತ್ತೆ ನಿಮ್ಗೆ
ಎಜುಕೇಶನ್ ಐತೆ ಮಾಡ್ಬೇಕು ಫೈಲಾಗಿ ಎಲ್ಲಾ ನ ಸಾಕ ನನ್ಗೆ ಒಂದ್ ಹುಡಿಗ ಕೂತ ಬೇ
ಅಯ್ಯೋ ಪಾಪ
ಸ್ಪೆಷಲ್ ಆಗಿ ನೀನು ಊಟ ಕಂತ ಹೇಳ್ಬಿಟ್ಟು ಹೇಳಿದ ಸೀರಿಯಸ್ ಆಗಿ ಹ ಮುಗ ನಾವು ಸೀರಿಯಸ್ ಆದ ಗೊ
ಹ್ಮ್ ಸೀರಿಯಸ್ ಅಂದ್ರೆ ಆತರ ಹೇಳ್ತಿಲ್ಲ ಸೀರಿಯಸ್ ಅಂದ್ರೆ ಓದೋದ್ರಲ್ಲಿ ಆಯ್ತು
ಮತ್ತೆ ಓದೋದ್ರಲ್ಲ ಸೀರಿಯಸ್ ಆಗೆ ಯಾರ ಕಾಮಿಡಿ ಮಾಡ್ಕೊಂಡ್ ಓದ್ತಾರ ನಮ್ಗೂ ಏನೋ ಒಂಥರ ಇರುತ್ತೆ ಅಮೌಂಟ್ ಕಟ್ಟಿ ಓದಿರತಿವಿ ಮತ್ತ ಪಸ್ ಆಗಾರ ಮತ್ತ ಏನ
ಬೇಗ ಬೇಗ ಓದಿ ಕ್ಲಿಯರ್ ಮಾಡ್ಕೊಂಡು ಜಾಬ್ ಸೆಟ್ಲ್ ಆಗ್ರಿ
ಯಾವ ಸಿಗುತ್ತೆ ಗೊತ್ತೈತ್ ನಿಂಗ
ಮತ್ತೆ ನಿಮ್ದಂಗೆ ಮುಂದೆ ಲೈಫು ನೀನ್ ಗೌರ್ಮೆಂಟ್ ಜಾಬ್ ಜಾಬ್ಗೆ ಅಪ್ಲೈ ಮಾಡ
ಗವರ್ಮೆಂಟ್ ಜಾಬು ಯಾವ ಸಿಗುದಿಲ್ಲ ನಮ ಪ್ರೈವೇಟಗ ಹೋಗ್ಬೇಕ ನವು
ಮತ್ತೆ ಲೈಫ್ ಮೂರ್ತಿ ಹಾಸ್ಪಿಟಲ್ ಅಂತನೇ ಜೀವನ ಮಾಡ್ತೀರಾ ಅಥವಾ ಓನ್ ಬಿಸ್ನೆಸ್ ಅಂತ ಏನ ಏನಿ
ನಾವು ಬಿಸ್ನೆಸ್ ಬಿಸ್ನೆಸ್ ಮಾಡಬೇಕಂದ್ರೆ ಅಮೌಂಟ್ ಬೇಕು ಬಂಡವಾಳವಿಲ್ಲ ನಮ್ಮ್ ಕಡೆ
ಮತ್ತೆ ಬೆಂಗ್ಳೂರ್ಗ್ ಹೋದ್ರೆ ಲೈಫ್ ಟೈಮ್ ಅಂತ ಊರ್ ಬಿಟ್ಟೆ ಹೋಗ ದುಡಿತೀರಾ
ಹೋಗದ ಒಂದ್ ಎರಡು ವರ್ಷ ಮೂರ್ ವರ್ಷ ಆಮೇಲೆ ಅಮೌಂಟ್ ಮಾಡ್ಕೊಂಡು ಏನ ಮಾಡಬಹುದು
ಹ್ಮ್
ನಂಗ ಅಮೌಂಟು
ನನ್ ಪ್ರಕಾರ ಬೆಸ್ಟ್ ಅಂದ್ರೆ ಹೊಲ ಮನಿ ಮಾಡ್ಕೊಂಡ್ ಹೋಗೋದೇ ಬೆಸ್ಟ್
ಹೊಲನೆ ನನ್ನದು ಹೊಲ ಇಲ್ಲ ಹ ಫಾರ್ಮಸ ನೋಟ್
ತಲೆಗೆ ಹಚ್ಚದ ಇದನ್ ಕೊಟ್ಟಿದ್ನಾ ನಿಮ್ಗೆ